ಹಾ ನಮಸ್ಕಾರ ನ್ ಮಾಡ್ತಿದ್ದೀರಾ ಹಾ ಕೇಳಸ್ತಾ ಇದೆ ಚೆನ್ನಾಗಿದ್ದೀರಾ
ನೀವು
ಹಾ ಚೆನ್ನಾಗಿದೆ ಮನೇಲೆೆಲ್ಲಾ ಚೆನ್ನಿದ
ಹಾ ಮನೇಲೆಲ್ಲಾ ಆರಾಮಾಗಿದ್ದಾರೆ ನೀವು ಆರಾಮಾಗಿದ್ದೀರಾ ನಿಮ್ಮ ಮನೇಲಿ
ಹ್ಮ ಹಾ ಎಲ್ಲಾ ಆರಾಮಾಗಿದ್ದಾರೆ ಹ್ಮ್
ಹಾ ಏನ್ ಸಮಮಾಚಾರ ಏನ್ ಊಟ ಮಾಡಿದ ್ರಿ ಏನ್ ಮಾಡಿದ್ರಿ ನೀವು್ ಊಟ
ನಾವು ಅನ್ನಸ ಅಲ್ಲ ಇವತ್ತು ನಮ ಸ್ನೇಹಿತರ ಮನೆಗ್ ಹೋಗಿದ್ವಿ
ಹ ಹಾ
ಅಲ್ಲೇ ಅವರು ತುಂಬಾ ದಿನ ಆಗಿತ್ತು ಒಂದ ಆರು ತಿಂಗಳು ಆಗ್ತಾ ಬಂದಿತ್ತು ಅದಕ್ಕೋಸ್ಕರ ಅಲ್ಲೇ ಊಟ ಮಾಡ್ಕ ೊ್ ನೋಡ್ೋಗ ಕೇಳಿದ್ರಾ
ಹೌದಾ ಏನು ನಿಮ್ಮ ಸ್ನೇಹಿತರ ಮನೆಯಲ್ಲಿ ಏನ್ ವಿಶೇಷ ಮಾಡಿದ್ರು
ಚೆನ್ನಾಗ್ ಮಾಡೋದಂದ್ರೆ ಪಲಾವ್ ಅವ ನಂಗಗೆ ಅವ್ರ ಕೈ ಆ ಅಡುಗೆಯಲ್ಲಿ ಪಲಾವಂದನೇ ತುಂಬಾ ಇಷ್ಟ ಆಗುತ್ತೆ ಅದು ಅದೇ ಅದೇ ಮಾಡಿ ತಿ ಕಮನ್ವಿ ಹ್ಮ್
ಹೆಂಗಿತ್ತು ನಿಮ್ಮ ಸ್ನೇಹಿತರ ಜೊತೆ ಇವತ್ತಿನ ದಿನ ಹೆಂಗಿ ಕಳಿತ ನಿಮ್ಗೆ
ಹಾ ಚೆನ್ನಾಗ್ ಅನ್ಿಸತು ಅಂದ್ರೆ ಆ ತುಂಬಾ ದಿನ ಆಗಿತ್ತಲ್ಲಾ ಹ್ಮ ಸಂಜೆ ಮಜೆ ಹೋಗಿರೋದು ಇಷ್ಟೊತ್ವರೆಗೂ ಮಾತಾಡ್ಕೊಂಡು ಹಾ ತುಂಬಾ ಹಂಗೆ ಆ ತುಂಬಾ ದಿನದ ಆದ್ಮೇಲೆ ಸಿಕ್ಕಿದ್ದೀವಿ ಇಬ್ರನು ನಂಗೆ ಮಾತಾಡ್ಕೊಂಡು ಏನೇನು ಹಳೆಯ ನೆನಪುಗಳೆಲ್ಲ ಹೇಳ್ಕೊಂಡು ಹಂಗೆ ಸ್ವಲ್ಪ ಇಲ್ಲ ಮುಗಸ್
ಹಾಗೆ ಮತ್ತೆ ಇನ್ನೇನು ಸಮಾಜ ಚರ
ನೀವನ್ ತಿಂದ್ರಿ
ನಾವು ನಮ್ಮ ಮನೇಲಿ ಇವತ್ತು ಕೋಳೀಸಾರು ಮುದ್ದೆ ಅನ್ನ ಮಾಡಿದ್ರು
ಹೌದಾ
ಹೌದು
ಹ್ಮ್
ಸರ್ ನಮ್ಮ ಹಳ್ಳಿಯ ಶೈಲಿಯಲ್ಲಿ ಕೋಳಿ ಸಾರು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ
ಹ್ಮ್
ಹಾ ನಮ್ಮ ಅಜ್ಜಿಯ ಕಾಲದಲ್ಲಿಲ್ಲ ಆದ್ರೆ ಈ ಪೊಲೀಸಾರ ಅಂದ್ರೆ ಒಂತರ ರುಚಿ ಅದು ಈ ಈಗಿನ ಜನರಿಗೆ ಆ ಕೈ ರುಚಿ ಬರುವುದಿಲ್ಲ ಬಿಡಿ
ಹೌದಾ ಅಂದ್ರೆ ಕೋಳಿ ಸರ್ ನೀವೇ ವಿಭಿನ್ನವಾಗಿ ಮಾಡ್ತೀರಾ
ಅಂದ್ರೆ ನಾವ ವಿಭಿನ್ನವಾಗಿ ಏನಿಲ್ಲ ಅಂದ್ರೆ ಹಳ್ಳಿಗಳಲ್ಲಿ ವಿಭಿನ್ನ ಶೈಲಲಿ ಮಾಡ್ತಾರೆ ಆಾಗ ಅಂದ್ರೆ ಇವಾಗ ನಿಮ್ಮ ಪಟ್ಟಣಗಳಲ್ಲಿ ಆದ್ರೆ ಅದು ಮಸಾಲೆಗಳು ಎಲ್ಲಾ ನೀವು ಯಂತ್ರಗಳಿಂದ ರುಬ್ಕೊಳ್ತೀರಾ ಆದ್ರೆ ನಾವು ನಾವು ಕೈಯಿಂದ ಕೈಯಲ್ಲಿ ಇರುವ
ಕಡೆ ಎಲ್ಲಾ ಅದು ರುಬ್ಬೋ ಗುಂಡ್ ಇರುತ್ತಲ್ಲಾ
ಹೌದೌದು ಗುಂಡಿನಲ್ಲಿ ರುಬ್ಬಿಕೊಂಡು ಅದರಲ್ಲಿ ಬೇರೆ ನಾನ ಎಲ್ಲೋ ಕೇಳಿ ಉಂಟು ಕೋಳಿ ಸಾರಣ ನಾ ನಾವು ಇವಾಗ ಈ ಸಿಲಿಂಡರ್ ಬಳಕೆ ಕಲ್ಲಿ ಗ್ಯಾಸ್ ಅವುಗಳಲ್ಲಿ ಮಾಡ್ತಾರಲ್ಲ ಅದ್ರಲ್ಲಿ ಮಾಡದ ಹಚ್ಚಿ ಬರಲ್ಲ ಅಂತೆ ಒಲೆ ಒಲೆ ಮೇಲ್ ಮಾಡ್ದಣೆ ರುಚ ಮುಚ್ಚಿ ಬರುತ್ತಂತೆ
ಹೌದೌದು ಹ್ಮ ಆಮೇಲೆ ಇವಾಗ ಕೆಲವರು ಅದು ಖಾರ ಎಲ್ಲಾ ರುಬ್ಕೊಂಡು ಮಾಡ್ತಾರೆ ಕೆಲವರು ಹೆಂಗಂದ್ರೆ ಬರ ಹ ಅದೇನು ಹ ಎಲ್ಲಾ ಸಣ್ ಸಣ್ಣ ಕಟ್ ಮಾಡ್ಕೊಂಡ್ ಹಂಗೆ ಮಾನು ಮಾಡ್ಬಿಡ್ತಾರೆ
ಹೌದೌದು
ಹ್ಮ್ ಎಲ್ಲಾ
ಅದುೂ ಒಂಥರ ಅದು ಒಂಥರ ಶೈಲಿ
ಹೌದು ಅಂದ್ರೆ ಅದು ಒಂದ್ ಎರಡ್ ಸರಿ ತಿನ್ಬೋದ ಅಷ್ಟೇ ಇದಲ್ಲ್ರೆ ಹಾ ಇದು ಚೆನ್ನಾಗ್ ಅನ್ಸುತ್ತೆ ಈ ತರ ರುಬ್ಬಕೊಂಡು ಸಾರ್ ತರ ಮಾಡದು
ಹೌದೌದು
ಹೌದು
ಹ ಆದ್ರೆ ಏನಿದೆ ಬಿಡಿ ಕೋಳಿ ಜಾಸ್ತಿನ ತಿನ್ಲಬಾರ್ದು ಅದ್ರಲ್ಲಿಂದ ಉಷ್ಣಾಂಶ ಜಾಸ್ತಿ ಆಗುತ್ತೆ
ಹೌದು ಅಂದ್ರೆ ನಾಟಿಳಿ ಚೆನ್ನಾಗ್ ಅನ್ಸುತ್ತೆ
ಚಕ್ಕೋಳಿ ಅಂದ್ರೆ ಅದು ನಮ್ಮ ಹಳ್ಳಿಯಲ್ಲಿ ಬೆಳೆಯುತ್ತದೆ ಈ ಇದೇನಾಗುತ್ತೆ ಅಂದ್ರೆ ಇ ಹದ್ದು ದಿವಸಗಳಲ್ಲಿ ಅವ ಮದ್ದುಗಳನ್ನು ಕೊಟ್ಟು ಬೆಳೆಸಿಬಿಟ್ಟು ಅದನ್ನ ಬೇಗ ಬೆಳೆಸ್ಬಿಡ್ತಾರೆ ಅದು ತುಂಬಾ ಅಪಾಯಕಾರಿ ಬಟ್ ಆ ಆದ್ರೆ ಏನ್ ಮಾಡಕ್ ಕ್ಕಗಲ್ಲ ತಿನ್ಬೇಕುಷ್ಟೆ ಹ್ಮ್ ಮತ್ತೆ ಇನ್ನೇನು ನಿಮ್ಮ ಕಡೆ ಮಳೆ ಹಂಗಿದೆ ಮಳೆಯ ಕಾ
ಹ ಹಾ ಈ ಸದ್ಯಕ್ ಮಳೆ ಬರತ್ತಾರ ಏನಿಲ್ಲ ಅಂದ್ರೆ ಬೆಳಿಗ್ಗೆ ಹಂಗ ಆಗಿತ್ತು ಇತ್ತು ಅಂದ್ರೆ ನಾನ್ ಅನ್ಕೊಂಡೆ ಬಾ
ನಮ್ಮ ಕಡೆ ನಮ್ಮ ಕಡೆ ನಿನ್ನೆಲ್ಲ ಮೊನ್ನೆ ರಾತ್ರಿ ಜೋರು ಮಳೆ ಗುಡುಗು ಸಹಿತ ಮಳೆ ಈ ಹೌದು ಗಾಳಿ ಏನು ಒಬ್ಬರ ವಾ ವಾ ವಾ ಭಯ ಆಗೋಯ್ತು ಬಿಡಿ ನನ್ ಜೋರಾಗಿ ಬಂತು ಹ್ಮ ಏನಂದ್ರೆ ನಮಗೆಳೆ ಬಂದು ಒಳ್ಳೆ ಕೆಲ್ಸ್ವಿ ಯಾಕಂದ್ರೆ ನಾವು ಜೋಳ ಬಿತ್ನೆ ಮಾಡಿದ್ವಿ ಅದಕ್ಕೆ ನೀರ್ ಬಿ ಅದಕ್ಕೆ ಸ್ವಲ್ಪ ದಿನ ಮಳೆ ಬರ್ಲಿಲ್ಲ ಇನ್ನು ಬಿಸಿಲು ಜಾಸ್ತಿ ಆಗ್ತಿತ್ತಲ್ಲಾ ಇನ್ನು ಅದು ಸೀಮೆಗ್ ತಿಿಂದಬಿಡ್ತಾವಂತೆ ಭೂಮಿಯೇಲಿ ಇರ ಬೀಜಗಳನ ಅದಕ್ಕಾಗಿ ನೀರ್ ಬಿಡ್ ಬಿಡೋಣ ಅಂತ ನಾವು ತುಂತುರು ನೀರಾವರಿ ಅಳವಡಿಸ್ತಾ ಇದ್ವಿ ತಂತು ನೀರಾವರ ಲವಾಡಿನ ಅವವತ್ ರಾತ್ರಿಯಲ್ಲೇ ನಮಗೆ ಮಳೆ ಫುಲ್ ಅ ತುಂಬಾ ಜೋರಾಗಿ ಬಂತು
ಹೌದಾ ಇವಾಗ ಏನು ಅಂದ್ರೆ ಕೆರೆ ಎಲ್ಲಾ ತುಂಬಕ್ ಬಂದಿದ್ಯಾ
ಅಷ್ಟಲ್ಲ ಅಷ್ಟಲ್ಲ ಬೆಳೆಗಳಿಗೆ ತೇವ ಆಗಿದೆ ಭೂಮಿಯಲ್ಲಿ ಕೆರೆಗಳು ತುಂಬಬೇಕಂದ ಹ ವಾರ ಒಂದು ಆಾರಲ್ಲ ಒಂದ ಆರ್ಂದ ಹದ್ನೈದು ದಿವ್ಸ ಹಾ
ದರ ಬರ್ಬೇಕೆ
ಬಿಡ್ದಿರ ಬರ್ಬೇಕು ಹ್ಮ್
ಹೌದಾ ಮತ್ತೆ ಮತ್ತೆ ಇನ್ನೇನ್ ಸಮಾಚಾರ ಹೆಂಗ್ ನಡತಾ ಇದೆ ಓದೋದು ಎಲ್ಲಾ
ಹಓದದೆಲ್ಲ ಚೆನ್ನಾಗಿ ನಡೀ ಇದೆ ನಮ್ಮ ಕಡೆ
ಹ್ಮ
ಹ್ಮಞ ಮತ್ತೆ ನಿಮಗೂ ಚೆನ್ನಾಗಿ ನಡೀತಾ ಇದ ಯಾ
ಹಾ ಚೆನ್ನಾಗ ಇದೆ
ಹ್ಮ್ ಹ್ಮ್ ಮತ್ತೆ ಇನ್ನೇನು ಸಮಾಚಾರ
ಮತ್ತೆ ಹೇಳ್ಬೇಕು ಹ ಅವಾಗವಾಗ ಕಾಲ್ ಅಂದ್ರೆ ಅವಾಗವಾಗ ಕರೆ ಮಾಡ್ತಾನೆರಿೀ
ಹಾ ಮಾಡುವ ಬಿೇಡಿ ಅದ್ರಲ್ಲಿ ಏನಿದೆ ಈಗಿನ ಕಾಲದಲ್ಲಿ ಈ ಈ ಮೊಬೈಲ್ ಬಳಕೆ ಹೆಚ್ಚಾಗಿ ಮುಕಾಮಕಿಸ ಸ್ಪರ್ಶ ಮುಖ ಮುುಖ ಸ್ಪರ್ಶ ಅನ್ನೋದು ಕಳದೋಗಿರಿ
ಹೌದು ಹೌದು ಹೌದೌದು ಅೆ ಇವಾಗ ಏನು ಅಂದ್ರೆ ಅನ್ಕೊಂಡಿದ ತಕ್ಷಣ ಕರೆ ಮಾಡ್ಬಿಡ್ತೀವಾ
ಹೌದು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಆ ನಾವೇನಾದ್ರು ತರ ಮ ಇವಾಗ ಒಬ್ಬರು ಒಬ್ಬರು ಮನುಷ್ಯರು ಗುರ್ತಿಗ್ ಬಂದ್ರೆ ಹೋಗಿ ಅವ್ರನ್ನ ನೋಡ್ ಕೊಂಡು ಮಾತಾಡ್ಸ್ಕೊಂಡು ಬರ್ತಾ ಇದ್ವಿ ಈಗ ಹಾಗಲ್ಲ ಮಾತಾಡ್ಬೇಕಾ ಹ ಕರಿ ಮಾಡಿ ಹ ಮಾತಾಡಿ ಆಯ್ತು ಅಷ್ಟೇ ಈ ನಮ್ಮ ಹ ಬೆಂಗಳೂರಿನಲ್ಲಿ ಅಪರ್ನವರು ನಿಜನಾರ್ರಲ್ಲ ಅವ್ರ ಇದೇ ಹೇಳಿದ್ದು ಈ ಸಾಮಾಜಿಕ ಜಲತಾಣಗಳೆಲ್ಲಾ ಹೆಚ್ಚಾಗಿರುದ್ರಿಂದ ನಾವು ಮುಂದೆ ಮನುಷ್ಯರ ಮುಖಾಮುಖಿ ಸ್ಪರ್ಶ ಅನ್ನೋದು ಕಲ್ತ್ಕೊಂಡ್ ಬಿಿಡ್ತಾ ಇದ್ದೀವಿ
ಹಾ ಹೌದು ಬರ್ತಾ ಬರ್ತ ತ
ನಾನ ಈಗ್ಲೂ ನೋಡ್ತೀನಲ್ಲ ಇವಾಗ ನಾನು ಎಲ್ಲಾದ್ೂ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಇವಾಗ ಬೆಂಗ್ಗಳೂರಿಗೆ ಎಲ್ಲ ಓಡಾಡ್ಬೇಕಾದ್ರೆ ಯಾರ ಯಾರು ಅವರು ಮಾತಾಡ್ಕೊಳಲ್ಲ ಅವ್ರವರು ಸಾಮಾಜಿಕ ಜಲತಾಣಗಳಲ್ಲಿ ಕಚ್ಕೊಂಡ್ ಬಿಟ್ಟಿರ್ತಾರೆ
ಹೌದು ಹ್ಮ್ ಯ ಅಂದ್ರೆ ಪಕ್ಕಲ್ ಯಾರ್ ಕೂ ಿದ್ದಾರೆ ಅನ್ನೋದನ್ನು ಒಬ್ಬ ಒಬ್ರರಿಗೂ ಮೈ ಮೇಲೆ ಪ್ರೆಗ್್ನೆ ಅನ್ನೋದೇ ಇರೋದಿಲ್ಲ ಹ್ಮ್ ಹ್ಮ್ ಏನೋ ಏನೋ ನಮ ನಮ ನಮ ಅವ್ರ್ದೇ ಒಂದು್ ಲೋಕ ಆಾಕ್ಬಿಟ್ಟಿರುತ್ತೆ
ಹೌದು ಮಾನವೀಯತೆ ಅನ್ನೋದು ಹೇಳ್ತೋಗಿರುತ್ತೆ
ಒಡು
ಇವಾಗ ನಾವು ಬೆಳಿಗ್ಗೆ ಸಾಯಂಕಾಲ ಕಾಲೇಜ್ ಹೋಗಿ ಇಂದಿರ್ಗ್ ಬೇಕಾದ್ರೆ ಬರ್ತೀವಲ್ಲ ಆವಾಗಲ್ಲಿ ಸರ್ಕಾರಿ ಬಸ್ ಸಿಗ್ಲಲ್ ಬರ್ತೀವಿ ಬರ್ಬೇಕಾದ್ರಿ ತುಂಬಾ ಜನರಿ ಇರ್ತಾರೆ ಎಲ್ಲಾ ಎಲ್ಲಾ ವಿದ್ಯಾ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಶಾಲೆ ವಿದ್ಯಾರ್ಥಿಗಳಲ್ಲ ಇರ್ತಾರೆ ಆ ಅಪ್ಪಿ ತಪ್ಪಿ ಯಾರಾದ್ರೂ ಮುದುಕರು ಗರ್ಭಿಣಿ ಸ್ತ್ರೀಯರು ಹ ಇಲ್ಲ ಅಂಗ ಬ ಕ ಕಡೆದು ಬರ್ತಾರೆ ಅವ್ರ ಇಲ್ಲಿ ಈಗ ಇವಾಗ ಅ ಕುೂತ್ಕೊಂಡಿರೋರು ಎದ್ದು ತಾಳ್ಳಪ್ಪಾಕ್ಕೋಡಣ ಅವ್ರಿಗೆ ಪಾಪ ಅವರು ಅವ್ರ ವಯಸ್ಸಾಗಿದೆ ಇಲ್ಲ ಅವ್ರ ಗರ್ಭಿಣಿ ಅವರು ನಿಂತ್ಕೊಳ್ಳವರ ಸ್ ಸ್ತೋಮತೆ ಇಲ್ಲ ಅಲ್ಲಿ ಅನ್ನೊ ಒಂದು ಮಾನವೀಯ ಅನ್ನದ ಕಲ್ತ್ಕ್ ಬಿಿಟ್ಟಿದ್ದು ಕಳದೋಗಿದೆ ಇವಾಗ ಯಾರಲ್ಲಿ ಇಲ್ಲ ಅವ್ರ ಏನನ್ರಿ ಫೋನ್ಲ್ ಮೊಬೈಲ್ಲ್ಲಿ ಅವ ಸಾಮಾಜಿಕ ಜಲತಾಣಗಳಲ್ಲಿ ಅದೇನ್ನು ನೋಡ್ ಕಂಡು ಎಲ್ಲ ಹಾಗೆ ಹಾಗೆ ಹಾಗೆ ಎಲ್ಲಾ ಹಾಗೆಗಿದೆ ತುಂಬಾ ಅದೇನು ಹೇಳಿ ತರರಣ
ಹಗೆ ಏನ್ ಮಾಡಕ್ ಆಗೋದಿಲ್ಲ
ಹೌದು ಅಲ್ಲಿವಿನ ಅಂಚಿನಲ್ಲಿಿದೀವಿ ನಾವೆಲ್ಲ ಇವಾಗ ಹ್ಮ್
ಹೂಂ ಏನ್ ವಿಶೇಷ ಇವತ್ತು ಮಾಂಸಹತ್ ಊಟ ಮಾಡ್ಬಿಟ್ಟಿದ್ದೀರಾ ಮನೆಯಲ್ಲಿ
ಹೌದು ಅ ್ರರೆ ನಮ್ಮ ಹಳ್ಳಿಗಳ ಕಡೆ ಮಂಗಳವಾರ ಅಂದ್ರೇನೆ ಮಾಂಸ ದ ವಾರ ಅಂತೇಳ್ಬೇಕು ಬಿಡಿ
ಹೌದಾ ಪ್ರತಿ ವಾರ ಮಾಡ್ತೀರಾ ನೀವು ಹಾಗಾದ್ ದ್ರೇ
ಪ್ರತಿ ವಾರ ಅಂದ್ರೆ ಇನ್ನೇನು ಕೆಲ ವೇ ತಿಂಗಳಲ್ಲಿ ಶ್ರಾವಣ ಶುರುವಾಗುತ್ತೆ ಆ ಶ್ರಾವಣದಲ್ಲಿ ಒಂದು ತಿಂಗಳು ಮಾಡೋದಿಲ್ಲ ಆದ್ರೇ ಅತ್ರ ಕಾರ್ತಿಕ ಮಾಸಂತ್ ತಾರೆ ಅದರಲ್ಲಿ ಮಾಡ್ ಲ್ಲ ಇನ್ನ ಹೌದು ಮತ್ತೆ ಇನ್ನೆಂದಾದು ಸಮಾಚಾರ
ಹೇಳ್ಬೇಕು ಅಂದ್ರೆ ಏನಿಲ್ಲ ಹೇಳದ್ರೆ ಕೇಳ್ತೀವಿ
ನಿಮ್ಮದು ಓದು ಎಲ್ಲ ಯಾವ ಯಾವ ರೀತಿ ನಡೆಯುತ್ತದೆ
ಏನಿಲ್ಲ ಹಂಗೆ ನಡೀತಾ ಇದೆ ಪರವಾಗಿಲ್ಲ ಸದ್ಯಕ್ಕೆ
ಹಾಗೆ
ಹಾ ಹೌದು
ಸರಿ ಸರಿ ಮತ್ತೆ ನಿಂತದು ಹೇಳುವ ನಿಮ್ಮ ಕಡೆ ಏನು ಬೆಳೆಗಳೆಲ್ಲ ಬೆಳಿಯಲ್ವಾ
ಹಾ ಬೆಳಿತೀವಿ ಈಗ್ಲಾ ಆಗ್ಲೇ ನಾವೆಲ್ಲಾ ಮೆಣ್ಸಿನ್ಕಾಯಿ ಹಾಕಿದ್ವಿ ರಾಗಿ ಹಾಕ್ ಕಿದೀವಿ ಆ ರಾ ಎಲ್ಲ ಜೋಳ ಹಾಕಿದೀವಿ ಇನ್ನು ಸ್ವಲ್ಪ ಮಳೆ ಇನ್ನ್ ಸ್ವಲ್ಪ್ ಮಳೆ ಆದ್ಮೇಲೆ ಬೇಕಂದ್ರೆ ಅದು ಓಡ ಎಲ್ಲ ಉಳುಮೆ ಮಾಡಿ ರಾಗಿ ಹಾಕ್
ಓಹ್ ಹಾಗಾದ್ರೆ ನೀವ್ ಮೆಣಸಿನಕಾಯಿ ಬೆಳ್ತಿ ಅಂದ್ರೆ ಅದೇನು ಹಸಿಮಿನ ಸಿಮೆಣಸುನ ಮಾರಾಕ್ಟ್ ಮಾಡ್ತೀರ ಇಲ್ಲ ಕೆಂಪು ಉಪ್ಪು ಮೆಣಸಿನ ಒಣ ಮೆಣಸು ಮಾಡಿ ಅದೇನೋ ಹ
ಎಲ್ಲ ನಾವು ಅದೇನು ಹ್ಮ ಹಸಿಮೆಣಸಿನ್ಕಾಯಿ ಇದು ಹ್ಮ ಮಾರಾಟಕ್ಕೆ ಅಂದ್ರೆ ಮ ಕೇಟಗ ಅದು ಹಾಕೋದು ಆದ್ರೆ ಬರ್ತಾ ಬರ್ ಹ ಲಾ ಕೊನೆ ಆಗ್ ಬರುತ್ತಲಾ ಅಂತ ಟೈಮ್ಗೆ ಇದು ಏನು ಒಣ ಮೆಣ್ಸಿನ್ಕಾಯಿ ಮಾಡಿ ಅದನ್ನ ಮನೆಗ್ ಸ್ವಲ್ಪ ಇಡ್ಕೊಂತೀಿ ಸ್ವಲ್ಪ ಯಾರಾದ್ರೂ ಕೇಳಿದ್ರೆ ಹಿಂಗೆಲ್ಲ ಕೊಟ್ಟ
ಓ ಸರಿ ಸರಿ ಸರಿ ಸರಿ ಸ್ನೇಹಿತರೆ ನಿಮ್ಮೊಂದಿಗೆ ಮದಳ ನಂಗೆ ತುಂಬಾ ಸಂತೋಷ ಆಯ್ತು ನಿಮ್ಗೆ ನಿಮಗೆ ಗೊತ್ತಿದ್ದ ಮಾಹಿತಿ ನಂು ಹಂಚಿದೀರಾ ಧನ್ಯವಾದಗಳು ಶುಭರಾತ್ರಿ ಯಾವತರ ಮತ್ತೆ ಸಿಗೋಣ ಸರಿ ಸರಿ
ಹರಿ